ಅಲೋ ಹ್ಮ್ ಅರ ಆಯಷ ನೀವ್ ಆರಾಮಲ್ಲ. ನ್ನಡದದಾ.
ಏನಿಲ್ಲಪ್ಪಾ ನೀವ ಹೇಳ್ಬೇಕಿಲ್ಲ.
ಹ್ಮ್ ಎಲ್ಲಿದ್ದೀರಾ.
ಇಲ್ಲ ಶಾಪುರಾಗ.
ಸಾಪುರ ಇದಿರ ಹ್ಮ್ ಏನ್. ತಿಪ್ಪಣೇನು ಸರಿಮ್ ಮಾಡ್ತೀರ ಅಂತ.
ಹಾ ನಿನ್ನೆ ಮಾಡ್ದೆವದು ಲಾಸ್ಟ್ ಇನ್ನೊ ಒಂದು ಸಿಗ್ನೇಚರ್ ಇತ್ತಂತ ಸ್ಟೇಫಂಡ್ದ. ರಮೇಶ್ ಅಣ್ಣ ಹೇಳ್ದ ಮತ್ತ ಹಂಗೆ ಸಿಗ್ನೇಚರ್ ಮಾಡಕೊಟ್ಟ.
ಹ್ಮ್ ನಿನ್ನೆದುದು ಮೊನ್ನೆ. ಮನ್ನ ಒಂದ ಇನೊಂದಗೆ ಯಾರ ಹಾ.
ರೇಳ್ಕೊಂಡು ನೀ ನಿಮ್ದ. ಟೋಟಲ್ ಐದ್ ತಿಂಗಗಳದಂತ ಅದ ಅಲ್ಲಿ.
ಹ್ಮ್
ಹಾಲಿಡೇ ಎಲ್ಲ ಒಂದು ನಾನು ಐದ್ ತಿಂಗ್ಳದಾಗ ಒಂದು ಹದ್ನೈದ ಸುಧೀ ಅವ. ಹ ಅದ್ನೆ ಸೂಟಿ ಅದ ಅಂದರ್. ಕಟ್ ಆತವ್ ಒಂದ ಒನ್ನೂರು ಇನ್ನೂರು ಕಟ್ಟತ್ತವ.
ಹ್ಮ್ ಇದು ರಿಪೋರ್ಟ್ ಕೊಟ್ಟಿದ್ರ ಏನಾದ್ ಪೂರ್ತಿ ಅದು ಎಷ್ಟಷ್ಟು ದಿನ ಬಂದು.
ಹಾ ಅಲ್ ಇದ್ದಿವಲ ಅಲ್ ಇದು ರಿಪೋ ಇದು ಇದ್ರೊಳಗ ಸಿಗ್ನೇಚರ್ ಮಾಡ ಟೈಮಿಗಿ ಪ್ರೆಸೆಂಟ್ ಎಷ್ಟೇ ಆಪ್ಸೆಂಟ್ ಎಷ್ಟನಾ.
ಎಲ್ಲಾ ಇದ್ದೀವ ಅದ್ರೊಳಗ ನನ್ನು ಒಂದ್ ತಿಂಗಳ ಗ ಒಂದ್ ತಿಂಗಳದಾಗ ಮೂರ್ ಆಪ್ಷಂಟ್ ಅವ ಒಂದ್ರದಾಗ ಹನ್ನೆರಡನ. ಏಳವ ಎಳವ ಸ್ವಾರಿ ಏಳವ. ಒಂದ್ರೊಳಗ ಹಿಂಗ್ ಕಮ್ಮಿ ಅವ ಆಮೇಲ ಎರಡು ಮೂರು ಒಂದು ಎಡ್ಡು ಇಷ್ಟೇ ಅವ.
ಹಾ ಹಾ
ಹ್ಮ್ ಜಾಸ್ತಿ ಆಪ್ಸೆಂಟ್ ಇಲ್. ಸ್ಟೇಫಂಡ್ ಈ ವಾರದಾಗ ಬೀಳ್ಬೋದ ಅಂದರ ಇಲ್ಲಾಂದ್ರ ಮುಂದಿನ ವಾರ ಹಾಕ್ತಾರ ಅಂತ.
ಹೌದಾ
ಹ್ಮ್
ಹ್ಮ್ ಅದ ಸ್ಟೇಫಂಡ ಸೈ ಮಾಡನ ಅಂತಂದ್ರ ಎಲ್ಲಾರೂ. ಹ್ಮ ನಾನು ಬಂದೆ ಸ್ವಲ್ಪ ಕಾರಣಾಂತರಗಳಿಂದ.
ಹಾ ಹಾ ಹಾ ಹಾ
ಹ್ಮ್ ಮತ್ ಯಾರಾ ಮ ಅಭಿನಂದ ಮಾಡಣಂತ ಹೇಳ್ರ
ಹ ಹಂಗ್ ನಡೀತದ ಮಾಡದ್ರ.
ಹ ಮೊದಲೆಲ್ಲಾ ಮಾಡಿನ ಮೊದಲ್ ನಾನೇ ಮಾಡಿ ಎಲ್ಲಾರೂ ಒಂದ ಇಪ್ಪತ್ ಮಂದಿ.
ಹಾ
ಅಷ್ಟು ಅಷ್ಟು ಮಂದಿ ಕುಂದ ನಾನೇ ಮಾಡಿದ್ದೆ.
ಹ್ಮ್ ಹ್ಮ್ ಹ್ಮ್
ಓ ಎಲ್ಲ ಊರಾಗಿದ್ರಲ್ಲ ಅವ್ರು ಊರಾಗಿದ್ದ ನಾನ ಮಾ ನಾನೆ ಸೈ ಮಾಡ್ ನಾನೆ ಇದ ಹಾಕಿದ್ದ.
ಹ್ಮ್
ನಡೀತದ ಹಂಗೇನಿಲ್ಲ.
ಹ್ಮ್ ಹ್ಮ್
ನಡೀತದ ಮತ್ತ ಇವ್ರ್ದು ಸ್ಟಿಪೆಂಡ್ ರೊಕ್ಕನು ಬಿಳತಾವ್ ನಂದ ಅದಿಷ್ಟ. ಸ್ಟೆಪಾಂಡಗ ಯಾರು ಸೈ ಮಾಡಲ್ ಅಂತ ಹೇಳಿದ್ನಲ ಅಭಿನಂದನ ನಾ ಮಾಡಿನಿ ಅಂತ ಅಂದಾ.
ಹ್ಮ್ ಹ್ಮ್ ಹ್ಮ್
ಅದರ್ ರೆಕಾರ್ಡ್ ಅಲ್ಲೆ ಅವಲ್ಲೊ ಜೆರಾಕ್ಸ್ ಮಾಡಿದ್ದ ಬಾಳ ದಿನ ಐತ್ ಅವತ್ತೆ ಮಾಡಿಟ್ಟನ ಹೋಗ್ ತರದ ಆಗಲ್ಲದ ನೋಡ್.
ಹ್ಮ ತರದ ಆಗಲ್ದ.
ಕಾಲೇಜ್ ಒಂದ್ ಸೂಟಿ ಕೊಟ್ಟವ ಮತ್ತ ಹಿನೋಂದ.
ಹ್ಮ್
ಎಷ್ಟ್ ಮೂರ್ ದ ಮೂರ್ ದಿನ ಆಯಿತಪ್ಪ ನಾ ಬರ್ಲಾರ್ದ ಒಂಥರ ಅನ್ಸಕತದ ಕಾಲೇಜ್ ಬಿಟ್ನಾ.
ಹಾ
ಮನಸ್ಯ್ ಬರಲ್ದ ಈ ಉರಾಗ್.
ಮನ್ಸ್ ಬರ್ಲಪ್ಪಾ.
ಹ್ಮ್ ಅಲ್ಲಿ ಕಾಲೇಜ್ದಾಗಿದ್ರ ಏನ್ರೆ ಏನ್ರೆ ಇಟ್ ಕೆಲ್ಸ ಮಾಡ್ಕೊಂತ.
ಹಾ ಕೆಲ್ಸ ಮಾಡೋದು ಕಾಲೇಜ್ ಕ್ಲಚರ್ಸ್ ಅಲ್ಲಿ ಮಜಾ ಬರ್ತದ. ಫ್ರೆಂಡ್ ಜೊತಿ ಇರೋದು ಆಟ ಆಡೋದು ಮಾಡೋದು. ಹ ಹ್ಮ ಹರಟೆ ಹೊಡ್ಕೊತರ ಕೂಡ್ತೀವಿ.
ಹ್ಮ್ ಹ್ಮ್ ನಡಿ
ಹಾ ಟೈಮ್ ಪಾಸ್ ಆತದ.
ಇಲ್ಲಿ ಒಬ್ಬರೆ ಆಗ್ತಿವಲ್ಲ ಕಂಡಪಟ್ಟಿ ಇದಾಗುತ್ತ ಬೋರ್ ಆಗುತ್ತ.
ಹ್ಮ್ ಹ್ಮ್ ಇನ್ನ ಅಂದ್ರೆ ನಾಷ್ಟ ಅದು ಎಲ್ಲ ಎದ್ದಿದೆ ಇಲ್ಲ ನಾಷ್ಟ,
ಅವಾಗ ಇದ್ದನ್ ಪಾ ಅವಾಗ್ಲ ಈಗ ಒಂದು, ಒಂದ ತಾಸ ಆಯತ ಎದ್ದು.
ಹ್ಮ್ ಹ್ಮ್ ಹ್ಮ.
ಹ್ಮ್ ಇದ್ದೇನಿ ನಾಷ್ಟ ಇಷ್ಟನ್ ಆ ನಾ ಆಗ್ಯದ ಎಲ್ಲಾ.
ಹ್ಮ್.
ಹ್ಮ್ ಮತ್ತೆ ಫೋನ್ ಹಚ್ಚಿದ್ದ ಸ ಅಪನರೊಕ್ಕ ಮತ್ತ ಇದು ಇವ್ರು. ಇವ್ರೋ ಮಾರಾಯ ಇಂಜಿನಿಯರ್ ರಮೇಶ್ವಣ್ಣ ಬಾಲ್ತಂದ ಎಲ್ರೂ ಸುರೇಶ್ ಕುಮಾರ್ ಸರ್ ಕ್ರಿಕೆಟ್ ಆಡಿ
ಹಾ ಕ್ರಿಕೆಟ್ ಆಡ್ದೇವಲ್ಲಾ ನಿನ್ನೆ ಬ ಏ ಮಸ್ತ್ ಆಡ್ದೇವಪ್ಪಾ. ನಾ ನಾ ಐದದೋರ್ ಮ್ಯಾಚ್ ಆಡ್ದೇವಿ.
ಹ್ಮ್.
ನಾ ಫಸ್ಟ್ ಓವರ್ ನಾಗ ನಾಕ್ ಸಿಕ್ಸ್ ಹೊಡ್ದಪ್ಪಾ.
ಏನಾ.
ನಾಕ್ ಸಿಕ್ಸ್ ಹೊಡ್ದಿನಿ ಫಸ್ಟ್ ಓವರ್ನಗ.
ಹೈಟ್ರಿಕ್ ಒಂದೇ ವ ಒಂದ ಇದ್ರಾಗ.
ಒಂದೇ ಓವರ್ ನಗೆ ಫಸ್ಟ್ ಸ್ಟ್ರೈಕ್ ಯಾರು ಸಂದೀಪ್ದ್ದಿನ
ಹಾ,
ಹ ಸಂದೀಪ್ ಫಸ್ಟ್ ಬಾಲ್ ಡಕ್ಔಟ್ ಆದನು.
ಸಂದೀಪ್ ಬಾರಿ ಆಡ್ತನ್ ಆಡ ಬರೀ ಅದು ಮಾಡ್ ಬಿಡ್ತಾನ. ಹ್ಮ ಅಗೌ,
ಫಸ್ಟ್ ಬಾಲ್ ಔಟ್ ಆದನು. ಸೆಕೆಂಡ್ ಬಾಲ್ ನಾ ಬಂದ.
ಹ್ಮ್.
ಸೆಕೆಂಡ್ ಬಾಲಂಗಿ ನಾವ ಹೋದ ಹೋಗೋಣ ನಾ ಫಸ್ಟ್ ಬಾಲ್ ಡಾಟ್ ಆಡದಪ್ಪ.
ಹ್ಮ್.
ಹ ಸೆಕೆಂಡ್ ಬಾಲ್ ಬಾಲು ಹಾಕ್ಲತ್ತಿನ ಬಾಲಿಂಗ್. ಹ ಫಸ್ಟ್ ಬಾಲ್ಗಿ ವಿಕೆಟ್ ತೊಂಡುನು.
ಬಾಲ್ ಬಾಳೆ ಬಂದ ನಿನ್ನೆ.
ಹ್ಮ್ ಬಾಲ್ಯ ಒಂದನು ಆ ನಂಗ, ಫಸ್ಟ್ ಬಾಲ್ ಹಾಕ್ದನು ಡಾಟ್ ಡಾಟ್ ಮಾಡ್ದ ಆಮೇಲೆ ಸೆ ಕಂಡ್ ಇನ್ನ ಉಳ್ದವ್ ನಾಕ್ ಬಾಲ್ ಅಷ್ಟು ಸಿಕ್ ಹೊಡ್ದನಿ.
ಹ್ಮ್.
ಆಮೇಲೆ ನಾನ್ ಸ್ಟ್ರೈಕಿಗೆ ಹೋದಲ್ಲ.
ಹ್ಮ್.
ನಾನ್ ಸ್ಟ್ರೈಕಿಗೆ ಹೋದ ಅಮೇಲ ಇಲ್ಲ ನಮ್ಮ್ ಕಡಿನವರು ಎಲ್ಲರರು ಔಟ್ ಆದರು ಸ್ಟ್ರೈಕೇ ಸಿಗ್ಲಿಲ್ಲ ನವು ಒಂದ ಓವರ್ನಾಗ ಔಟ್ ಆದ್ರ ಎಲ್ಲರು.
ನಿಮ್ ಸರ್ ಯಾರ್ಯಾರ ಆಡಿದ್ರು ಆಟ.
ಸರ್ ಆಡಿಲ್ಲಪ್ಪಾ ನಿನ್ನೆ ಅವ್ರೇ ಏನೋ ಕೆಲ್ಸ ಅದಂತ ಹೋದ್ರು. ಇಲ್ಲ ನಾವೇ ಹುಡುಗರು ಅಷ್ಟೇ ಇದ್ದಿದ್ದೇ ಟೀಮ್ ಮಾಡಿದ ದ್ದೇವಿ
ಹ್ಮ್.
ಹ್ಮ್ ಅವ್ರ ಕಡೆಗ ಒಂದ್ ಐದ್ ಜನ ನಮ್ ಕಡೆಗ ಒಂದ್ ಐದ್ ಜನ ಟೀಮ್ ಇದ್ದಿದ್ದೇವು. ಏ ರಮೇಶ ಅಪೋಸಿಟ್ ಟೀಮ್ನಾಗಿದ್ದೀನು. ನಾ ರಮೇಶ್ ಒಂದೇ ಓರ್ ನ ಮ್ಯಾಚ್ ಮುಗಸು ಇಪ್ಪತ್ನಾಲ್ಕಕ್ ರನ್ ನೋಡ್ದ್.
ಹ್ಮ್.
ರಮ್ಯಾ ಡೇಂಜರಾ ಆಡದನಪ್ಪಾ ರಮೇಶ್. ಅವ ನಮ್ ಕಡೆಗಿ ಹೆಸೂ ನಾ ನು ಶಂಕರ ಸಂದೀಪ ಮತ್ತ. ಇವಾ ಯಾರಪ್ಪಾ ಇನ್ನ ಒಬ್ಬವ ಯಾರ್ ಇದ್ದಿದ್ಪಾ.
ಹ್ಮ್
ಹಾ ಇಷ್ಟು ಜನ ಆಗಿದ್ದೇವಿ.
ಹ್ಮ
ಅಮ್ಮ ಅವ್ರ ಕಡೆಗೆ ಆಕಾಶ ಇದ್ದೇನ್ ನಮ್ ಕಡೆಗ ಇ ಒಬ್ಬ.
ಹ್ಮ ಸುರ್ಪುರಕ್ಕ.
ಅಲ್ಲ ಅಲ್ಲ ಇಮ್ಮ ಹ ಡೋರ್ನಾಳಿ ಆಕಾಶ್.
ಹ್ಮ ಆ.
ದೂರ್ನಳ್ಳಿ ಆಕಾಶ ಅವ ಈ ಕಡೆ ಬರ್ತಾನಲ್ಲಿ ಯಾದ್ಗಿರಿ ಅಂತ.
ತೋನಾಳ ಅಲ್ಲ ಇದ್ರಾವ ಇದು ಯಾದ್ಗಿರಿ.
ಹ್ಮ್ ಯಾದ್ಗಿರಿ ಆಕಾಶ ಇದ್ದಿನು.
ಹ್ಮ.
ಅವ್ರಲ್ಲಾ ನಾವವು ಐದ್ ಜನ ಆಗಿದ್ದೇವಿ ಅಪೋಸಿಟ್ ಟೀಮ್ನಾಗ ರಮೇಶು ಬಾಲು ಮತ್ತ. ಆ ಅಭಿನಂದ.
ಎಸು.
ಏಸು ಯ ಏಸು ನಮ್ಮ್ ಕಡೆಗಿದ್ದೀನ.
ಹ್ಮ್
ಹ ಅಭಿನಂದ ಆಕಾಶ ಮತ್ತ. ಇದು ಆಕಾಶ ಅಂತೀನಿ ಅಭಿನಂದ ಅಭಿಷೇಕ್.
ಹ್ಮ
ಹ ಇಷ್ಟು ಜನ ಆಗಿರೋರು.
ಹ್ಮ್.
ಹ ಪೂರಾ ಎಲ್ಲಾ ಅವ್ರೇ ಟೀಮ್ ತಗಡ ಆಯತ್ ಆಮೇಲೆ ನೆಕ್ಸ್ಟ್ ಮ್ಯಾಚ್ ನಾವ್ ಮಾಡ್ದಪ್ಪಾ.
ಹಾ
ನೆಕ್ಸ್ಟ್ ಮ್ಯಾಚ್ ನಾವು ಮಸ್ತ್ ಆಡ್ಲತ್ತಿದ್ದೇವು ಫಸ್ಟ್ ಓಗೆ ಒಂದು ಹಧನರಾ ಹದ್ನಾರ ರನ್ ಹೊಡ್ದ್ ಸಂದೀಪ್ ಹೋಗಿ.
ಹಾ ಹ
ಫಸ್ಟ್ ಓವರ್ಗೆ ಹದಿನಾರ ರನ್ ನೋಡ್ದ ನೆಕ್ಸ್ಟ್ ಈಗ ಏ ನಾ ಔಟ್ ಆದ ಔಟ್. ಗಣ ಹೋಗಿ ಬ್ಯಾಟಿಂಗ್ ಆಡ್ಬೇಕ ಅಲತ್ತೀವಿ. ಆಯ್ತು ಶಿವಶಂಕರ್ ಸರ್ ಬಂದರು ಕ್ಲಾಸ್ ತಗೊಂಡರು.
ಇನ್ನ ಶಿವಶಂಕರ್ ಸರ್ ಬಂದಾರ.
ಹ್ಮ್ ಶಿವಶಂಕರ್ ಸರ್ ಬಂದ್ರು ಬಂದು ಆಟೆಣನ್ಸ್ ಹಾಕ್ಲತ್ತರು ಬಂದು ಒಳಗ ತೋಲತ್ತರು.
ಹ್ಮ್
ಅಟೆಂಡೆನ್ಸ್ ಅದು ಹಾಕಿ ಎಲ್ಲಾ ಆಬ್ಸೆಂಟ್ ಇದ್ದ್ರಗದು ಎದು ಹಾ ಕೇಳಿದ್ರ ಸುರೇಶ ಯಾಕೆ ಬಂದಿಲ್ಲ ಅಂದ್ರ.
ಹಾ
ಸರ್ ಅವನಿಗೇನು. ಆರಾಮ ಇಲ್ಂತ್ರಿ ಏನೋ ಕೆಲ್ಸ ಅದಂತ ಬಿಟ್ಟನ್ರಿ ಅಂತತ್ ಏನೋ ಅಂದನು ಪರಮೇಶ ಸುರೇಶ್ ಯೇಸು ಏನೋ ಅಂದನು.
ಹಾ
ಆಮೇಲೆ ಅಮ್ಮಣ್ಣ ಸರ್ ಸುಮ್ಮ ಆದ್ರು ಅಲ್ಲಿಗೆ ಮತ್ತತ್ ಎಡಿ ಸರ್ ಬಂದರು ಕ್ಲಾಸಿಗೆ
ಹಾ
ಎಡಿ ಸರ್ ಬಂದ್ರು ಟೆಸ್ಟ್ ಪೇಪರ್ ತಗೊಂಡ್ ಬಂದರು ಎಲ್ಲ. ಹೌ ಮಿಡ್ಟ್ ಎಕ್ಸಾಮ್.
ಹ್ಮ್ ಹಾ
ಪೇಪರ್ ತೊಗೊಂಡ್ ಬಂದ್ರು ತೊಗೊಂಡ್ ಬರೋಣ ಎಲ್ಲಾ ಚೆಕ್ ಮಾಡಿದ್ರ ಅಲ್ ಪೇಪರ್ ನಮ್ಮ್ ಹೆದ್ರೆ ಚೆಕ್ ಮಾಡಿದ್ರಪ್ಪಾ.
ಹಾ
ಎಲ್ಲರ್ದು ಹತ್ತೊಂಬತ್ತೂರಿ ಹಾಕ್ಯರಪ್ಪ ಸರ್.
ಹೌದು ಅದೇದ ಜ್ವರಕ್ಕ ದಮಸ್ ಕಟ್ ಮಾಡ್ಯನ.
ಹಾ ಎಲ್ಲಾರ್ದು ಮತ್ತ ಇವಂದು ಪ್ರಶಾಂತ ಅಂದ ತೊಂಬತ್ತವ್ರರಿ. ಮತ್ತ ಯಾರಪ್ಪಾ ಏ ನವು. ಎಲ್ಲರ್ದು ಹತ್ತೊಂಬತ್ತೂರನೇ. ಹ ಯಸು ರಮೇಶ ಬಾಲ್ ಹ್ಮ್ ಬಾಲ್ ಒಂದ್ ಇಪ್ಪತ್ತ ಇಪ್ಪತ್ತು. ಹ
ನಂದಿಪ್ ಹೂ ಸ ಇತ್ತೊಂದ ಹತ್ತೊಂಬತ್ತು ನಂದ ಇಪ್ಪತ್ತಕ್ಕೆ ಇಪ್ಪತ್ತು ಮತ್ತ ಹ ಇವ ಯಾರಪ್ಪಾ ನಮ್ಮ ಲಿಂಗನಾತಂದು ಅತೊಂಬತ್ತುವರಿ
ಹಾ
ಹುಡಿಗ ಹುಡುಗರ್ನಂಗರ ಹೊಸ ಮಲ್ಲಿ ಹಕೊಂಬತ್ತು ರಿನರ
ಹ್ಮ್
ಆಲ್ಮೋಸ್ಟ್ ಆಲ್ ಎಲ್ಲರು ಹತ್ತೊಂಬತ್ತರಾರ ಒಂದ ನಾನನ್ ಅನ್ಸ ಮಾಡಟ್ಟ. ಈಗ ಒಂದ ಒಬ್ಬ್ರೇನ ಇರ್ಲಕ್ಕಿಲ್ಲ ಅನ್ನಿಸತ ಔಟ್ ಆಫ್ ರಔಟ್ ಯಾರು. ಆ
ವೈಭವಿ
ವೈಭವಿ ಹತ್ತೊಂಬತ್ತೂರನೇ ಏ ವೈವಯ ಒಗ್ಬೇಕು ಇಪ್ಪತ್ತು ಇಪ್ಪತ್ತು ಹ ಹಾ ಹಯ ಹಯ ಇಪ್ಪತ್ತಗೆ ಇಪ್ಪತ್ತು
ಹ್ಮ್ ಅದ ಕೇಳಿದೆ
ಅದೇ ಅದೇ ಹಾ ಇಪ್ಪತ್ತ ಇಪ್ಪತ್ತ ಒಡಳ
ಹಾ ಎಲ್ಲರ್ದು ಹತ್ತೊಂಬತ್
ನಮ ಎಷ್ಟ ಅವನಪಾ ನಾನ್ ಆ ಮದ ಜ್ವರನೇ ಬರಂದ್ ನೀ ಹದಿನನೆಂಟು ಕೊಡ್ತಾರ ಹದಿನೇಳ ಕೊಡ್ತಾರ
ಹಾ ಕೊಡ್ತಾರ ಹತ್ತೊಂಬತ್ತೂ್ರಿಗೆ ಕೊಡ್ತಾರ ಯಾರಗ್ ಬೀ. ಏ ಇಲ್ಲ ಇಲ್ಲ ಹಂಗ ಸರ್ ಕಟ್ ಮಾಡ್ಲತ್ತಲ್ ಏನ್ ಬಿ ಬರ್ದ್ರನು ಕೊಡ್ಲತ್ತರ್ ನೀ ಏನ್ ಬಿ ಬರರಿ ಬರ್ದ್ರ ಕೊಡ್ಲತ್ತಾರ.
ಬರೋದ್ರ
ನೀ ಅದಕ್ ಅಕ್ಯುರೇಟ್ ಆನ್ಸರ್ ಇರಲ್ದನು ಸ್ವಲ್ಪ ಲಿಂಕ್ ಇತ್ತ ಅಂದ್ರರು ಕೊಡ್ಲತ್ತಾರ ಸ್ವಲ್ಪ ಮಾರ್ಕ್ಸ್.
ರಿಲೇಟೆಡ್ ಇದ್ರರು ಕೊಡ್ತಾರೆ ರಿಲೇಟೆಡ್
ಹಾ ರಿಲೇಟೆಡ್ ಇತ್ತಂದ್ರೆ ಸರ್ ಪೂರಾ ಹ ಅದು ಎಷ್ಟ್ ಮಾರ್ಕ್ಸ್ ಇಂದ ಇರ್ಲಕ್ಕ ಪೂರ ಆಗ್ಲತ್ತರ್ ಮಾರ್ಕ್ಸ್
ಹ್ಮ್ ಅದ ಮೇನ್ ಕರಾವ ಬಏನ ನೋಡಕತ್ರ ಕರುಬನದ ಅತ್ಯದ ಜ್ರ
ಹಾ ಕರುಳುಬೇನೆ ಇದ್ದಾಗ ಅತಿಯಾದ ಜ್ವರ ಬರಲ್ಲಲ್ಲಯ
ಆ ಮೇನ್ ಅತ್ಯಾಸ ಜ್ವರ ನ ಹೋುದು ಅತ್ಯ ಜ್ವರ ಕಾಣತ ಅಂತ ಕ ಆಯ್ತ್ ಕ
ಕೆಲವೊಬ್ರು ಅದು ಎಮ್ಮಿದ ಎಮ್ಮಿದಾಗ ಕಾಣಸ ಅಂತ ಬಾರ್ಧರ ಕೆಲೊಬ್ರು ಎಮ ಎಮ್ ಇ ಒಳಗೆ ಕಂಡ್ ಬರ್ತದ ಅಂತ ಬರ್ದಾರ ಅದ್ರ ಸಲಕೆ ಕಟ್ ಮಾಡ್ಯರ್ ಸರ್ ಒಂದ್ ಮಾರ್ಕ್ಸ್ ಎರಡ್ ಮಾರ್ಕ್ಸ್
ಹ್ಮ
ಅದು ಖಾಲಿ ಜಾಸ್ತಿ ಅತಿ ಹೆಚ್ಚು ಕುರಿಗಳದಾಗ ಕಂಡ್ ಬರ್ತದ ಸ್ವಲ್ಪ ದನಗಳದಾಗ ಅಷ್ಟೇ ಕಂಡ್ ಅಷ್ಟೇ ಕಂಡ್ ಬರ್ತದ ಸ್ವಲ್ಪ ಅಂತ ಸರ್ ಅಂದ್ರೆ ನಿನ್ನೆ ಕುರಿ ಆಡದ್ರೊಳಗ್ ಜಾಸ್ತಿ ಕಂಡ್ ಬರ್ತಂತದು
ಅತ್ತ ಅಚ್ಚ ಕಂಡು ಬರೋದ ಕುರಗ
ಹಾ ಕುರಿದಾಗ
ಇ ಕನಾಟನಾಗೇಶ
ಮತ್ತೇನಿಲ್ಲಪ್ಪಣ ನೀವ್ ಹೇಳ್ಬೇಕಲ್ಲ.
ಹಗಮ್ಯಲ್ಲ.
ಹಾ ಸರಿ ಸರಿ
ಹ
ಸರಿ ಬಟ್ಟ ಹ